ಹಲೋ
ಹಲೋ
ಆರಾಮಲ್ಪ ಆಕಾಶ
ಹಾ ಆರಾಮ್ ನೋಡ್ರಿ ಪ್ರಶಾಂತ್ ಕೊಡ್ಲಿ ಅವ್ರಿ
ಏನ್ ನಡದ್ರಿ ಮತ್ತ
ಏ್ ಏನ ಹೇಳಪ್ಪಾ ನಾ್ ಇಡ್ತಾನ ತಿಂಡಿ ಮ್ಯಾಗ ಎದಕ್ ಹೋಗಿದ್ದೆ ಇಲ್ಲಿ ನಮ್ಮ ಊರಾಗ ಒಂದ ಜಾತ್ರೆ ನಡಸುತ್ತ
ಹ್ಮ್
ಕಲಂ ಪ್ರ್ರಭು ಜಾತ್ರೆ ನಡೆದತ್ತು ಹೋಗಿದ್ದೆ ಫುಲ್ ಜೀಕಾ ಅವ ಏನೇನೋ ಇರ್ತವಲ್ಲ ಜಾತ್ರೆಗ ನಿನಗೂ ಗೊತ್ತಲ್ಲ ಹ್ಮ್ ಬ್ರಕ್ ಡ್ಯಾನ್ಸ್ ದೊಡ್ಡದೊಂದು ರೌಂಡ್ದ ಚೆಕ್ ಜೋಕಾಲಿ ಬಂದಿದವಾ ಎಂಜಯ್ಮೆಂಟ್ ಮಾಡಕ ಕೊವಿಂದ ಫ್ರೈನ್ಡ್ಸ್ ಜೊತೆ
ಹೌದಾ
ಹ್ಮ್
ಹ್ಮ್ ಹ್ಮ್ ಮತ್ತ ಊಟಯ್ತ್ಪಾ ನಾನು ಊಟ ಮಾಡಿ ಹೊರಗಡೆ ತಿರ್ಗ ಆಡತಿದ್ದೆ ಇವತ್ ನಾನು ಸ್ವಲ್ಪ ಸಂಡೆ ಇತ್ತಲ್ಲಾ
ಹ್ಮ್
ಸ್ವಲ್ಪ ಊರ್ ಕಡೆ ಹೋಗಿದನ್ ಹೊಲಗಳು ನೋಡಕ ಬೆಳೆಯಂಗಾವ ಇಲ್ಲಾ ಈಗ ಅದು ಬೇರೆ ಬಿತ್ತಿಗೆ ಹದಿನೈದು ದಿನ ಆಯತು ಸರ್ಪ ಹಂಗೆ ಇಲಿಗಳು ಇದು ಆಗವೆಲ್ಲ ನೋಡಿ ಬರಾಕ ಹೋಗಿದೆ
ಎಷ್ಟ್ ಎಷ್ಟ ಎತ್ರ ಆಗ್ಯಾವ ಬೆಳಿಗಳು
ಸ್ವಲ್ಪ ಹಾಗೆ ಒಂದ್ ಎರಡ್ ಡೈಲಿ ಕಾಣಂತ ನೋಡ ಬೆಳಿ ಎರಡ್ ಎಡು ಡೈಲಿ ಎಲ್ಲ
ಎಷ್ಟು ಒಂದ್ ವಾರ ಆಯ್ತಾ ಬೆಳೆದು.
ಹ್ಮ್ ಒಂದು ಹದನೈದು ದಿನ ಆಯ್ತ ನೋಡ
ಹ್ಮ್ ಹ್ಮ್ ಹ್ಮ್ ಮತ್ತೆ ಏನಪ್ಪಾ ಸಮಾಚಾರ ಏನ್ ಬಾಳ ದಿನಕ್ಕೆ ನೆನ್ಸ್ಕೊಂಡ್ ಬಿಟ್ರಿ ಬಡವರಿಗೆ
ಹ ಹಂಗೇನಲ್ಪ ಆ ರಮೇಶ್ ಅವಾಗ ಅವಾಗ್ ಹಚ್ಚತೇತಿ ನಿಮ್ಗ ಹ್ಮ್ ಅತ್ತೆ ಅವಾಗ ಹಂಗೇನೆಲ್ಲ.
ಹ ಮತ್ತೇ ಅಂದ್ರೆ ಪ್ರಶಾಂತ್ ನೀವೆಲ್ಲಿ ಇವತ್ತು ನಿಮ್ಮ ಹುಡುಕ ಹುಡ್ಕಾಕತ್ತಿದ್ದ ನಾನು ಎಲ್ಲದಾರ ಎಲ್ಲದಾರ ಅಂತ ಹೇಳಿ
ಯಾಕೋ
ಇನ್ಸ್ಟಾದಾಗಿ ಉುಡ್ಕಕತ್ತಿದ್ದ ಮರ ಏ ಬಾ ಏನ್ ನೀ ಸ್ಟೋರಿ ಇಡಾವಲ್ಲ ಏನ ಅಲ್ಲ ಎಲ್ಲಿ ಕಾಣಿ ಆಗ್ಬಿಟ್ಟ ಅಂತ ಮಾಡದೆ ರೀ ಜನಾನ
ಎಲ್ಪಾ ಇಲ್ಲೇ ಇರ್ತನಾ ಎಲ್ಲಿ ಕಣೆ ಆಗಲ್ಲ ನಾ ಇಲ್ಲಿ ಕಣೆ ಆಗಣ ನಾವೇ ಇ ನ ಕೆಲ್ಸ ಬಳ ಇರ್ತೇವೇ ಅದರ ಸಲವಾಗಿ ನಾ ಯಾ ಒಂದು ಸ್ಟೋರಿಯ ಒಂದು ಮಾತಾಡಕ್ಕೆೆ ಆಗಲ್ಲ ಟೈಮ್ ಸಿಗಲ್ಲ ನೋಡಿ ಇಟ್ಟ ತನ ಕೆಲ್ಸಿದ್ದು ಈಗ ನೈಟ್ ಹಚ್ಚ ಫೋನ್ ಗೊತಲ್ಲ
ಹ್ಮ್ ಅದ ನೋಡ ಟೈಮ್ ಎಷ್ಟ ಆಗಲ್ಲ ನೀ ಯಾವಾಗಚ್ಚಿ
ಹ್ಮ್ ಮಕ್ಕಂದವನ ಯಬಷಿದೆ ಪಾಪ ಏನ್ ಇದಯ್ತ ನಿನ್ಗ ಡಿಸ್ಟರ್ಬ್ ಅನ್
ಏಯ್ ಹಂಗೇನಲ್ಲ ಓದ್ಕೋತ್ ಕುಂತಿದ್ದೆ ನಾನು
ಹ್ಮ್
ನನ್ಗೂ ಓದ ತಲೆ ಅದ ನೋಸ್ತಿರ್ತೈತಿ ಮತ್ತ ಪ್ರಶಾಪ ಅಬಾಕ್ ಯಾವ್ದ್ರ ಫೋನರ ಬಂದ ಬರ್ಬೇಕು ಇಲ್ಲ ಒಂದ ಯಾವದರ ಮೂವಿ ಯರ್ ನೋಡ್ಬೇಕು.
ಹ್ಮ್
ಏನ ಇಲ್ಲ ಒಂದ ಚಾರ ಬೇಕು ಇಟ್ವತ್ನಾಗಲ್ ಚಾ ಸಿಗತತಿ ಪಾ ಇಲ್ಲಿ.
ಹೌದೌಹೌದು
ಆದ್ರೂ ಏನ ಅಲ್ಲ ಪ್ರಕೃತಿ ಎಷ್ಟು ವಿಸ್ಮಯ ನೋಡು ಎಷ್ಟೇ ತಲೆ ನೋ ತಲೆ ನೋವಸಕತ್ತಿತ ಅಂದ್ರುತ್ತೆ ಏನೇನ್ ಟೆಂಕ್ಷನ್ ಇದ್ರು ಒಂದ ಚಾ ಕುಡದ ತಕ್ಷಣ ಹೋಗ್ಬ ಬಿಡ್ತೈತೆಲ್ಲ
ಹೌದು ಚಾ ಒಂದು ಬಾದಿ ಮೂ ಇದಾಗಿಬಿಟ್ಟದ ಮೈಂಡ್ ರಿಲೀಫ್ ಮಾಡುತ್ತ
ಹ್ಮ
ಟೆನ್ಷನ್ ಹೋಳ್ ಮಾಡುತ್ತ ಅದಕ ಹಿರಿಯರ್ಲಿಂದಾನೇ ಬಂದ ಮದ್ಲಿಂದ ಚಾ ಕುಡಿಯೋದ ಒಂದು
ಅಂದ್ರ ಹಿರಿಯರು ಮೊದಲೆಲ್ಲ ಸಕ್ಕ್ರರೆ ಯೂಸ್ ಮಾಡ್ತಲ್ಲಾ ಬೆಲ್ಲ ಯೂಸ್ ಮಾಡ್ತ ಹು ಈಗ ನಾವೆಲ್ಲ ಸಕ್ಕರೆ ಯೂಸ್ ಮಾಡಾಕತ್ತೀವಿ ಅಷ್ಟೇ
ಹ್ಮ್ ಹೌದೌಹೌದು
ಅವ್ರೆಲ್ಲ ಬೆಲ್ಲ ಯೂಸ್ ಮಾಡಿ ಆರಾಮಾಗಿ ಆರೋಗ್ಯವಂತರ ಆಗ ಇದ್ದರು ನಾವ್ ಸಕ್ರೆ ಯೂಸ್ ಮಾಡಿ ಇವಾಗ ಶುಗರಾ?
ಹು
ಕೈ ಕಾಲ ಶಕ್ತಿ ಇರಲಾರದಂಗ ಮುಖು ತುಂಬಾ ಗುಳ್ಳಿ. ಇವೆಲ್ಲ ಹಾಕತ್ತಾವ ಏನ್ ಮಾಡ್ಬೇಕ.
ಹೌದ ಹೌದ ಈಗ ನ್ಯಾಪನ ಮತ್ತೇನ ಇಲ್ಲೋ ಈಗ ನಾನತ್ರರ ಕೆಮಿಕಲ್ ಹಾಕಕತ್ತಾರಲ್ಲಾ ಈಗ ಈಗ ಈ ನೀರ್ನಲ್ಲಿನೂ ಬರ್ಲಕ್ತವ ಏನೇನೋ ಕೀಟಗಳು ಸಣ್ಸ ಸ್ವಲ್ಪ ಅದಕ ಮಾರಿ ಗುಳ್ಳಿ ಆಗೋದ ಅಲ್ಲಿ ಏನೇನೋ ಒಂತಾರ ಅವಾಗಿ ನಂಗ ಇಲ್ ನೋಡ್? ಪ್ಪ ಕಾಲ ಇವಾಗ?
ಏ ಅವಾಗಿನ ನಂಗ ಏನಿಲ್ಲ ಅವವಾಗಿನವ್ರ ತರ ಏನಿಲ್ಲ ನಾನು ಮೊನೇ ಇಲ್ಲ ಮೂರತ್ರ ಒಂದು ಕೋಟಿ ಆಯತ ತ್ತಿ ಅಂದರ ಸ ಸಾಗರ ಚಕ್ರವರ್ತಿ ಅಂತ ಹೇಳಿ ಒಬ್ಬ
ಇಲ್ಲ ನೀಲ್ಲ
ವರ್ಷಗಳ ಹಿಂದೆ ಒಬ್ಬ ರಾಜಾ ಆಳ್ತಿದ್ದ ನಾವಿದ್ದ ಜಾಗ?
ಹೂ
ಆ ಕೋಟೆ ನೋಡಕ್ ಹೋಗಿದ್ದೆ ಆ ಕೋಟೆ ಕಲ್ಲುಗಳ ಸೈಜ್ ಅವು ಸೈಜ್ ನೋಡಿದ ನಾವು ಇಬ್ಬರು ಸೇರ ಅಲ್ಲಡ್ಸೋದಾಗ ಕಲ್ಲು.
ಹು ಹೂ
ಅಷ್ಟಷ್ಟು ದೊಡ್ಡ ಕಲ್ಲ ಎತ್ತಿ ಎತ್ತಿಟ್ಟ ಎ ಎತ್ತಿಟ್ಟು ಗುಡ್ದಾಗೆಲ್ಲ ಕೋಟೆ ಕೆಟ್ಟ್ಯಾರ?
ಹೌದ ಹೌದದು?
ಅಂದ್ರ ಅರ್ಥ ಮಾಡ್ಕೋ ಅವವಾಗಿನ ಕಾಲ ಜನ ಎಷ್ಟು ಬಲಿಷ್ಠ ಇದ್ರ ಅಂತ.
ಹುಂಬ ಬರಿ ಅಣ್ಣಾ ಇಂತಾರಪ್ಪ ಮೊದಲು ರೊಟ್ಟಿ ಮೊದಲ್ ನುಚೂ ರೊಟ್ಟಿ ತಿಂದು ಪುಂಡ್ಯಪಲ್ಯ ತ ಚಂದು ಗಟ್ಟಿ ಬಲಿಷ್ಠವಾಗಿದ್ರ
ಹೂ
ಇವಾಗ ಏನು ಉಪಯೋಗಿಲ್ಲ ಬರಿ ಅನ್ನ ತಿಂತಾವ ಹಿಂಗೆ ಮಾಡಿ ಬಿ ಪಿ ಶುಗರ್ ಹೆಚ್ಚಾಗ ಬಿಟ್ಟೆತ ಜನಗಳಿಗ ಗೊತ್ತಾ?
ಹೌದ ಹೌದ ಹೌದು
ಹೊಟ್ಟಿ ಬಿಡೋದಲಿ ಬಜ್ಜು ಬರೋದಾಗಲಿ ಮತ್ತ? ಒಂದ ಮ್ಯಾಗ ಕೈ ಕಾಲು ದಪ್ಪ ಇರ್ತಾವ ಬುಡಕ್ ಕಾಲು ಸಣ್ಣ ಇರ್ತಾವ? ನಾನ ತರ ಜಡ್ಡಗಳು ಬರಕತ್ತ ಇವಾಗ?
ಅದು ಅದ ಹಂಗ್ಯಾಕ ಆಗ್ತೈತಿ ತಳಗ ಕಾಲ ಸಣ್ಣ ಇರ್ತಾವ?
ಹೂ ಏನ ಒಂದ ಇದಪ್ಪ ಜಡ್ ನಾನ್ ತರಹ ಏನ್ ಹೇಳಕ ಬರಲ್ಲ ಅವ,
ಹಾ ಹೌದು?
ಹೂ ಮತ್ತ ಏನ್ ನಡದ?
ಏ ಮತ್ತ ಏನ್ ಇಲ್ಲ ಪ್ಪಾ ಎಲ್ಲಾ ನಿಮ್ಮ ಕಡೆನ ಹೇಳ್ಬೇಕು. ಅದೇ ಅಪರಪಕ ಫೋನ್ ಮಾಡಾಕತ್ರಿ ಈಗ ಈಗ ನೆನಪಾಕತಿ ನಾವು ಎಲ್ಲಾ?
ಏ ಹಂಗೇನ ಇಲ್ಲಪಾ ಮನ್ನೆ ಹಚ್ಚಿದ್ದೆ ನೀ ಒಬ್ಬ ಎಕ್ಸಾಮ್ ಬೇರೆ ಕಟ್ಟ್ಯ ಅಂತ ಗೊತ್ತಾಯ್ತು ಎಕ್ಸಾಮ್ ಮುಂದ ಬೇರೆ ಇದವ ಅಲ್ಲಾ ನಾನು ನೀ ಅಷ್ಟು ಶಮಲ್ಲ ಇವಾಗ? ಬರೆ ಎಕ್ಸಾಮ್ ಒಳಗ ಇರ್ತಾನ? ಈದು ಎಲ್ಲ ಈಗ ಓದೋ ಟೈಮಿನ ಎಲ್ಲ ಹತ್ತು ಸರಿಯ ಎಲ್ಲ ಡಿಸ್ಟರ್ಬನ್ಸ್ ಆಗಿಬಿಡುತ್ತ. ಮುಂದೆ ಪ್ರಿ ಇದ್ದಾಗ ನೈಟ್ ಹನ್ನೊಂದು ಗಂಟೆಲಿಂದ ಎಲ್ಲ ನಾನು ಇನ್ನೂರ್ ಯತ್ತಿ ನಂತರ ಫೋನ್ ಬರ್ತಿತ್ತವ ನಾ ಒಟ್ಟ ಎತ್ತಲ್ಲ ನೈಟ್ ಒಟ್ಟ ಅ ಹನ್ನೊಂದು ಗಂಟೆ ಮ್ಯಾಗ ಕಾಲಿಂಗ್ ಈಗ ಒಂದ್ ಕಾರ್ಯ ಒಂದ್ ಕೆಲಸಾ ಮಾಡಕ ಚಂದ್ರ ಅದನ್ನ ನೀಟ್ನೆಸ್ ಆಗಿ ಮಾಡ್ ಬೇಕ್ ಆತ ಬರಿ ಆ ಒಂದ್ ಕಡೆ ಮಾತಾಡೋದಾಗಲಿ ಹಂಗ ಎಲ್ಲಾ ಮಾಡೋದ ಸರಿಯಲ್ಲ ಅಂತ ಹೇಳ್ ಲೇ? ಈಗ ಎಲ್ಲಾ ನೈಟ್ ಖಾಲಿರ್ದನ ಇವಾಗ ಚೂಡ್ದ್ ನಾನು
ಹೌದೌದು ಅದೇ ಇಲ್ಲ ನಿನ್ನೇನಂತ ಒ ಸ್ಟೋರಿ ನಡ್ಯಪ್ಪ ಏನು ಡ್ಯಾನ್ಸ್ ಏನು ಎಲ್ಲಿ ಏನ್ ಪಾರ್ಟಿ ಮಾಡಿದ್ರೆ
ಇಲ್ಲಪ್ಪಾ ನಿನ್ನೆ ನಮ ಸೀನಿಯರ್ಸ್ ಏನ್ ಒಳ್ಳೆ ಆಯ್ತಾ
ಹಾ
ಹೌದು ಬೀಳ್ಕೋಡ್ ಸಂಭ್ರಮ ಮಾಡಿದ್ವಿ
ಅಲ್ಲಾ ಬಳ್ಕೊಂಡ ಸಮಾರಂಭ ಬೀಳ್ಕೊಂಡು ಸಮಾರಂಭ ಮಾಡ್ಬೇಕು ಮಳಿ ಬಂದ್ರುನು ನಿಂತಿಲ್ಲ ಮಳೆಗನು ಡ್ಯಾನ್ಸ್ ಮಾಡಿದ್ದು ಫೋಟೋ ಸ್ಟೇಟಸ್ ಇಡೋದು
ಹೌದೌದು ಹಗೆಪಾ ಮೆಮರೀಸ್ ಇರ್ಬೇಕದ
ಹೌದು ನನಗೂ ಅಲ್ಲಾ ನನಗೂ ಅದ ವಿಡಿಯೋ ಸ್ಟೋರಿ ನೋಡಿ ಒಂತರ ಪೀಲ್ ಅನ್ಸ್ಬಿಡ್ತು
ಹ್ಮ
ನಾ ಯಾಕಪ್ಪಾ ಈ ತರ ಇಲ್ಲಾ ನಾನು ಅಲ್ಲಿದ್ನ ಆರಾಮ ಎಂಜಾಯ್ಮೆಂಟ್ ಮಾಡ್ತಿದನಲ್ಲ ನಾ ಎಲ್ಲ ಬಿಟ್ಟುಓದ ದುಡ್ ಕ್ಯಾಕ ಬಂದೆ
ಹ್ಮ್
ಅನ್ನಿಸ್ಬಿಡ್ತು
ಹೌದೌದು
ಇದೇ ಇರ್ತೈತಿ ಇವಾಗ ಟೈಮ್ ಇದು ಬ್ಯಾಚುಲರ್ ಲೈಫ್ ಇರ್ತೈತಲ್ಲ ಬ್ಯಾಚುಲರ್ ಲೈಫ್ ಪೇಪ ಮಾಡ್ಕೋಬೇಕು
ಹ್ಮ್ ಹೌದೌದು ಹ್ಮ್ ಫ್ರೀ ಮಾಡ್ಕೊಬೇಕ್ ನಿಜ ಏನ್ನಪ್ಪ ಈಗ ಇಪ್ಪತ್ತೊಂದ ವಯಸ್ಸಂತಾನ ಚೆನ್ನಾಗಿ ಓದಕ್ಕ
ಹ್ಮ
ಹಿಂದೆಡ ಇದ್ ಮಾಡ್ಬೇಕು ದುಡಿಬೇಕು ಈಗ ಹೊದ ವಯಸ್ಸನಾಗ ಓದ್ಬೇಕು ಮುಂದ ವಯಸ್ಸಗಿಂದ ಓದಂದ್ರ ಹಾ ಗೌರ್ಮೆಂಟ್ ತನೇ ನಮ್ ತೊಗೊಳ್ಳಲ್ಲ ಅರ್ಹತನೇ ಇಲ್ಲಪ್ಪ ನೀ ಹೋದೆ ಮಾಡ್ತಿ ಆರಾಮ್ಲಗ್ ಮಡ್ಕಂಡ್ ಮಕ್ಳು ಮಡ್ಕೊಂಡ್ ಸಂಸಾರ ನಡ್ಸ ಮು ಮಕ್ಳಿಗೆ ಚೆನ್ನಾಗಿ ಹೋದ ಅಂತ ಹೇಳ್ತದ ಅದನ್ನೇ ನಮ ಸಂೈಧಾನ ಪ್ರಕಾರನ ಹೇಳ್ತದ ಅದು ಹ್ಮ್ ಮತ್ತೆ ಈಗ ಇವಾಗ ಓದ ಬಿಟ್ನಿ ಯಾಕೆಲ್ಲ ಬೆಂಗಳೂರ್ಗ ಹೋದ ಎಂತಂತಾರೆ ಓಲ ಮನಿ ಇರ್ಲಾರದ್ರ ಓದ್ಲಕತ್ತಾರ
ಇಲ್ಲ ಅದು ಕರೆಕ್ಟ್ ಒ್ತ್ತರ ಓದಕಲ್ಲ ಅಂತಲ್ಲ ಈಗ ನಂದೇನ್ ಗೊತ್ತಾ ಇವಾಗ ನಮ್ಮ ಮಹೇಶ್ ಅಷ್ಟ ಟು ಟ್ವೆಂಟಿ ಟು
ಹ್ಮ್
ಇನ್ನೊಂದೆರಡು ವರ್ಷದಾಗ ಮದ್ವಿ ಮಾಡ್ತನಂತ ಮನ್ಯಾಗ
ಹ್ಮ
ಮಾಡತಿದ ನಂತರ ಈಗ ನಾನ್ ಹಾಕೋ ಪ್ಯಾಂಟ್ ಇಡದ ಶರ್ಟ್ ತಗೋನು ಮನೆಯನವರು ದುಡ್ಲೇನೆ ತಗೋಬೇಕು ನಾನು ಹಾಕೋರಿ. ರಿಚಾರ್ಜ್ನು ಮನೆಯವ್ರ ದುಡ್ಲೇ ಹಾಕೋಬೇಕು
ಹ್ಮ್
ಇನ್ನೊಂದ್ ಎರಡು ವರ್ಷ ತನ ಅವ್ರ ರೊಕ್ಕದ ಸಾಲಿ ಕಲ್ಕೊತ ಓದಕೊತ ಹೋತೀನಿ ಅದ್ರಾಗ ಬೇರೆ ನಮ್ ಗೌರ್ಮೆಂಟ್ ಕರೆಕ್ಟ್ ಜಾಬೆ ವೆಕೆನ್ಸಿ ಕರೆಲಗ
ಹೌದೌದು ಕರಿ ಅಲ್ರಪ್ಪಾ ಗೌರ್ಮೆಂಟ್ ಒಂದ ಅದೇ ತರ ಇದ ಕಂಟ ಬದ್ಬಿಟ್ಟದಲ್ಲಾ ಜನಗಳಿಗೆ ಎಷ್ಟೋ ಜನಗಳು ಆ
ಹಾ ನಾಕು ವರ್ಷ ಆಕ್ಬಂತು ಇ ನಾವ್ ಮಾನ್ಯ ಒಂದಿಷ್ಟ್ ಕರ್ದರ್ ಅದೇ ಒಂದು ಕೊಡ್ತಾರ ಎರಡ್ ನೂರು ಮುನ್ನೂರು ಪೋಸ್ಟ್ ಕೊಡ್ತಾರ ಅದಕ್ಕೆ ಒಂದ್ ಇಪ್ಪತ್ತು ಲಕ್ಷ ಜನ ಅಪ್ಲಿಕೇಶನ್ ಆಗ್ತೈತೆ ಅವ್ರ ಜೊತೆಲ್ಲಾ ಕಾಮ ಟೇಷನ್ ಮಾಡ್ಕೊಂಡ ನಮ್ ಜೀವನ ಹಾಳ ಮಾಡಕೊಳ್ಳೋ ಯಕ ಸು್ ಒಂದ ಎರಡು ಮೂರ್ ವರ್ಷ ದುಡು ಒಂದ್ ಐದಾರ ಲಕ್ಷ ಬತಾಕ ಅಂದ್ರೆ ಅವ್ನ್ನ ಬಿಸ್ನೆಸ್ ಮಾಡ್ಕೊಂಡು ನಾನೇ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬೋದಲ್ಲ
ಹ್ಮ್ ನಾವೇ ಆಗ್ಬೋದು
ಯಾವ್ದದ ಒಂದ್ ಸಣ್ಣ ಪುಟ್ಟ ಬುಸೇನೆಸ್ ದೊಡ್ಡದೆ ಅಂತಲ್ಲ ಯಾವ್ದ ಟೀ ಎ ಟೀ ಪಾಯಿಂಟ್ ಟ್ರು ಬದುಕ್ತೀವಿ.
ಇವತ್ತ ನಾನು ಹಿಂಗೆ ಒಡಪಾವ್ ತಿನ್ನೋಕೋದ್ದೇವಿ ನಾರ್ಮಲ್ ಅವರು ಹಿಂಗ ಹೆಂಗ ಹೊಲ ಮನೆ ಮಾಡಿದ್ರ ಸನ ಮೊದಲ ಸ್ವಲ್ಪ ಉಪ್. ನ್ ಬಲ್ಲಿ ಹಿಂಗೆ ಒಡಪಾವ್ ಅಂಗಡಿ ಬೆಲ್ಲಿ ಕೆಲ್ಸಕ ಹೋತದ್ದ ಸಂಜಿ ಕಡೆ. ಅವ್ರರ ಒಂದ್ ಮೊದ್ಲ ಚಂಜಿ ಕಡೆ ಆಟೆ ತೆಗ್ದಿದ್ರ
ಹ್ಮ.
ಅವ್ರ ಬಲ್ ಇವ ಅವ ಎಲ್ಲ ಚೆನ್ನಾಗಿ ಕಲ್ತ್ ಬಿಟ್ಟಾನ ಇವಾಗ ಸ್ವಂತ ಅವ್ನ ಎದುರು ಆಕ್ಬಿಟ್ಟವನೆ. ಅವನ್ ಬಲ್ಲಿರೋಂತ ಹ್ಮ ಏನ್ ಟೇಸ್ಟ ಕೊಡ್ತನ ಅವ ದಿನಕ್ಕ ಏನೇಲ್ಲ ಅಂದ್ರು ಒಂದ್ ಏಳ್ನೂರ್ಲಿನ್ದ ಮಿನಿಮಮ್ ಐನೂರ್ ತನನೂ ಗಿರಕ್ ಬರ್ತಾವ ಅಲ್ಲಿ ಕಲಸಿದ ಗುರುವಿಗೆ ಎದ್ರರಾದನನ್ನ ತ್ರ ನನ್ಗ ಒಂದ ಇದಾಯ್ತಲ್ಲಿ ಆದ್ರು ಏನಂತಾನ ಹಿಂದಡೆ ಅವನಿಂದನೇ ಕಲ್ತನಪ್ಪ ಅವ್ನ ಪುಣ್ಯನೇ ಅಂತ ಅದ ಒಂದ್ ಹೆಸರು ಒಂದು ಬಂತಲ್ಲ ಅಂತ ಇದ ತಂದ ಆವಾ ನ ರಕ್ಕಿನ್ ಪೈವ ತೋ ಬರ್ತ ಅವ ನಂಗೆ ಎಟ್ಟಲ್ಲಿ ಗುರುವ ಇದ್ದಂಗ ಅಂತಂದ ಎದ್ರಿಗೆ ಅಂದ ಹಿಂಗೆ
ಹ್ಮ ಅದೇ ಹೇಳ್ತೀನಲ್ಲ ಇವಾಗ ಬಿಸ್ನೆಸ್ ನೋಡ ಅವ್ರರು ಕೆಲ್ಸ ಇವ್ರ ಕೆಲ್ಸ ಸಂಬಂಧ ಇಲ್ಲ ಯಾಕಂದ್ರ ಇವಾಗ ನಿಮ್ಮ ಟಚರರ್ಗಳ ಒಂದ ಎಜುಕೇಶನ್ ಹೇಳಿ ಕೊಟ್ಟಿರ್ತಾರ. ನಿಮ್ ಟೀಚರ್ ಎಜುಕೇಶನ್ ಮುಂದಿ ಇ ಟೀಚರ್ ಅದ್ರ ನಿಮ್ ಗುರುವಿಗ ಎದರದಂಗನ ಸಂಬಂಧ ಇಲ್ಲ ಅದ.
ಹೌದ ಹೌದು.
ನೀನ್ ಯಾ ಅಲ್ಲ ನೀನ್ ಯಾವತರ ಅನ್ಕೋತ ಆತರ ಅನ್ಸ್ತೈತ ಅದ.
ಹ್ಮ ಹ್ಮ.
ಹ್ಮ ಸರಿ ಸರಿ ಪ್ಪ ಮತ್ ತ ಏನ್ ಬಾಳ ನೈಟ್ ಆಗಬಿಟ್ಟೈತಿ ಈಗ ನೀನ
ಹ್ಮ ನಾನು ಸ್ವಲ್ಪ ಸ್ಟಡಿ ಮಾಡಕತನ
ಹಾ ಹಾ
ಹಿಂಡಾಗದೆ ಕಾಲ್ ಮಾಡ್ತನ.
ಸರಿ ಸರಿ
ಹಾ